ಹಲೋ ಹಾ ಆರಾಮಾ ಹಾ. ಹ್ಮ್ ಆದುರೂ ಏನು. ಏನಿಲ್ಲ ಕಾಲಿ ಕುಂತಿದ್ದ ನೀ.
ನಾನು ಕಾಲನ ಸುಮ್ಮನೆ ಮಕೊಂಡಿದ್ದೆ
ನಮಸ್ತೆೇ ಇಮ್ಮಿ
ಅಷ್ಟ
ಹ್ಮ್
ಚಿತ್ರಾನ್ನ ಉಳದ ಚಿತ್ರಾ
ಏನು ಮಾಡಿದೆ
ಚತ್ರನಾ
ಚಿತ್ರನ್ನ ಆ. ಮನೆಗ ಎಲ್ಲರೂ ಆರಾಮ್ ಅದ್ದಾರ.
ಆರಾಮ ಅದಾರ ನೋಡ ಅಲ್ಲಿ ಆರಾಮ ಅದಾರ
ಹ್ಮ ಅದ ಮೊದಲು.
ನೀನು ಏನು ಮಾಡಿದಿ ನಾಷ್ಟ.
ಅಷ್ಟ ನಾನು ರೊಟ್ಟಿ ಪಲ್ಯ.
ಹ್ಮ್ ಸಿದಾ ಊಟನ ಆದ ಮೇಲೆ.
ಹ್ಮ್. ಸಿದಾ ಊಟ ನಮ್ದು ನಾಷ್ಟ ಎಲ್ಲಾ ಮಾಡೋಲ್ಲ ನಾವು ದಿನ. ದಿನ ರೊಟ್ಟಿ ಪಲ್ಯ.
ಹ್ಮ್.
ಅನ್ನ ಸಾರು ತಿಂತಿವಿ ದಿನಾ ಬೆಳಿಗ್ಗೆನೆ ತಿಂದ್ಬಿಡ್ತಿವಿ ಮತ್ತೆ ಆಫೀಸ್ ಮಧ್ಯಾಹ್ನ ಒಂದು ಹಂಗ ಎರಡು. ಮತ್ತ ಆಫಿಸ್ ನೈಟ್ ರಾತ್ರಿ ಊಟ ಮಾಡ್ತೀನಿ.
ಹ್ಮ ಎಷ್ಟು ಗಂಟಾಗೈತಿ
ಬೆಳಿಗ್ಗೆ ನಾ
ಹ್ಮ್
ಹೂ ಎಳುವರಿ ಅಂಗ್ ಎದೆಳ್ತೀನಿ
ಮಕ್ಕೊಳದು
ಮಕ್ಕೊಳದು ಹತ್ತುವರಿ
ಹ್ಮ ಜಲ್ದಿ ಮಲ್ಕೊತೀನಿ ಒಂದಾಗುತ್ತ ಹತ್ತುವರಿ ಹನ್ನೊಂದು ಗಂಟೆ ಆಗುತ್ತೆ ಮುಖಂಡ
ಹ್ಮ ಇಲ್ಲಿವರೆಗ ಆಗಲ್ಲಪ್ಪಾ ಇದ್ದ ಹೇಳದು ನಿದ್ದಕ್ಕೆ ಎಲ್ಲ ಹಾ ಹ್ಮ ನಿಮ್ ಮನ್ಯಾಗ ಲೇಟ್ ಮಾಡ್ತಾರೆ ಮತ್ತೆ
ಹತ್ತು ಗಂಟೆ ಊಟ ಆದ್ಮೇಲೆ ನಾನು ಅರ್ಧ ತಾಸ ಹೊರಾಗ
ಹಾ
ಅಡ್ಡಾಡಾಕ್ ಹೋಗಬರ್ತೀನಿ
ಹ್ಮ್
ಅದಾದ್ಮೇಲೆ ಬಂದ ಮಕ್ಕೋನಿ ಮೊನ್ನೆ ಒಂದ್ ವಾರ ಆತ ಒಂದ್ ವಾರ ಇಲ್ಲ ಒಂದ ನಾಕ್ ದಿನ ಬೆಳಿಗ್ಗೆ
ಹ್ಮ್
ವ್ಯಾಯಾಮಕ ಹೊಂಟಿನಿ
ಹ ಹೋ ಒಳ್ಳೇದು
ಹ್ಮ್
ಹ್ಮ್ ಇವತ್ ಸೈಕಲ್ ಸೈಕಲ್ ತಗೊಂಡ್ ಹೋಗತ್ತಿಯಲಾ
ತಗೊಂಡ್ ಬಂದೀನಿ
ಹ್ಮ್ ಹ್ಮ
ಹ್ಮ್ ದಿನ ಒಂದ್ ನಾಲ್ಕ ಕಿಲೋಮೀಟರ್ ಸೈಕಲ್ ಹಂಗ ಆಗುತ್ತ ಸೈಕಲ್ ಓಡ್ಸೋದು ಆಗತ
ಹ್ಮ್
ಹ್ಮ್
ಮತ್ತೆ ನಿಮ್ಮ್ ಅಕ್ಕ ಏನ್ ಫೋನ್ ಮಾಡಿದ್ರಾ
ಅದೇ ಪೂಜಾಕ ಮಾಡಿದ್ದೆ ನಾನೇ
ಏನಂದ್ರು
ಅದಾ ಮುಂದಿನ ತಿಂಗಳ ಒಂದು ಒಂದನೇ ತಾರೀಕಿಗೆ ಮದವಿ ಐತಿ ಬರ್ತೀಯನ್ ಅಂತ ಫೋನ್ ಮಾಡಿದ್ದೆ ರಜಾ ಇಲ್ಲಾ ನೋಡ್ತೀನಿ ಅಂತ ಹೇಳ್ಯಾಳ
ಹ್ಮ್
ಬಾ ಅಂತ ಹೇಳಕತಿನಿ ಹ್ಮ್ ಬರ್ತನಿ ನೋಡ್ತೀನಿ ಅಂತಂದ
ಹ್ಮ್ ಹ್ಮ್
ನಮ್ಮ ಮಾವ ಬೆಂಗಳೂರಿಗೆ ಹೋಗಿದ್ದ ಕಾರ್ಡ್ ಕೊಡಾಕ ಬೇರೆದ್
ಯಾರು
ಮದುವೆ ಆಯ್ತಲ್ಲ ಅವ ಅವರು ಕಾರ್ಡ್ ಕೊಡಕ ಹೋಗಿದ್ದ ಬೆಂಗಳೂರಿಗೆ ಸಂಬಂಧಿಕರಿಗೆಲ್ಲಾ ನಮ್ ಪೂಜಾಗ ಕಾರ್ಡ್ ಕೊಟ್ಟಿಲ್ಲ ಕೊಡಂದೆನಂತ ಕೇಳೇನ ಬೇಡ ಅಂತಂದಾಳ ಪೂಜಾ ಬರೀ ಫೋನ್ಗ್ ಫೋಟೊ ಅಂತ ಹೇಳ
ಹ್ಮ್
ರಜೆ ಕೇಳ್ಬೇಕಲ್ಲ ಮತ್ತ ಅಲ್ಲಿ ಅವ್ರ ಆಫೀಸ್ನಾಗ ನಮ್ಮ ಆಕೆ ಆಕೇಯಿಲ್ಲ ರಜೆ ಕೇಳೇ ಇಲ್ಲ
ಅವ್ ಹಾಕ್ಬೇಬೇಕು ಮತ್ತೆ
ಹಾಕಂತ ಹೇಳ್ಯಳಂತ ಪೂಜಾ ಹಾಕಿಲ್ಲ
ಹೋದೋಗ್ಲಿ ಬಿಡು ಅವ್ರೇ ಹಾಕಿಲ್ಲ ಅಂದ್ಮೇಲೆ ಬರೋದೆ ಬೇಡನೀ ಹಾ
ಮದುವೆ ದಿನ ಬರ್ತಾಳಾ
ಹ್ಮ್
ಬಂದಬೇಕ ಹ್ಮ್ ನನ್ ತಮ್ಮ ಹೇಳಿದ್ನಲ್ಲಿ ನಾ ಇವತ್ತು ಓಪನ್ ಆಯ್ತು ನೋಡ
ಎಲ್ಲಿಗೆ
ಮೈಸೂರಿಗೆ ಇವತ್ತು ಓಪನ್ ಇತ್ತು
ಸಣ್ಣ ತಮ್ಮ
ಹ್ಮ್
ಹ್ಮ್
ಈಗ ಡೈರೆಕ್ಟ್ ಮೈಸೂರು ಹೋಗ್ತಾನ
ಇಲ್ಲ ಸಾಯಂಕಾಲ ಮುಗಿತಿತ್ತು ಅವ್ರ ಪ್ರವಾಸ
ಹಾ ಹಾ ಹಾ ಸೀದಾ ಅಲ್ಲಿಗೆ ಹೋಗ್ತಣ
ಹ್ಮ್ ಇವತ್ ಇವತ್ತು ಎಲ್ಲಿಗೆ ಹೋಗಿದ್ರಿ ಗೊತ್ತಾನೇ ಅವರು
ಎಲ್ಲಿ ಹೋಗಿದ್ರಿ
ನೀವು ಮೊನ್ನೆ ಹೋಗಿದ್ರಲ್ಲ
ಹೊನ್ನವರ
ಹಾ ಅಲ್ಲೇ ಹೋಗ್ಯಾರ
ಅಲ್ಲಿ ಚೆನ್ನಾಗದ ನೋಡ್ರ ಇದು ಹಾಡಗ್ನ ಹೋಗದು
ಹಡಗ್ನ ಗಿಡಗ್ನಾಗ ಏನ್ ಹೋಗಿಲ್ಲ ಅವ್ರರು ತೀರ ಸಮುದ್ರಕ್ಕೆ ಹೋಗ್ಯಾರ
ಹಾ ಹಾ ನಾವ್ ಅಲ್ಲಿ ಇದಕ್ಕ ಸಮುದ್ರಕ್ಕೆ ಹೋಗ್ಲ ಇಲ್ಲ ಅದು ಮುರುಡೇಶ್ವರದಾಗ ಹೋಗಿದ್ವಿ
ಸಮುದ್ರ ಚಲೋ ಐತೆ
ಮುರುಡೇಶ್ವರದಾಗ ಹೋಗಿದ್ವಿ ಫುಲ್ಲು ಎಷ್ಟು ಜೋರ್ ಇತ್ತು ಇತ್ತು ಗೊತ್ತು ಅಲ್ಲಿ ಫುಲ್ಲು ನಾವ್ ಎಲ್ಲಿ ಕೊನೆಗೂ ನಿಂತ್ರುನು ಎಷ್ಟ್ ಜೋರಾಗಿ ಬರ್ತಿತ್ತು ಫುಲ್ ಜೋರಾಗಿ
ಮುರ್ಡೇಶ್ವರಕ್ಕ ಏನು ಹೋಗಿಲ್ಲ ಅದ್ರ ಹ ಈಗ ವಾಪಸ್ ಮಡಿಕೇರಿಗೆಗ ಹೋಗಾರ ಹೊನ್ನವರಿಂದ ಮಡಿಕೇರಿ ಹತ್ರ ಆಗುತ್ತಲ್ಲ
ಹ್ಮ್ ಹತ್ರ ಆಗ್ಬೋದು ನಮ್ಗೂ ಅಷ್ಟೊಂದು ಗೊತ್ತಿಲ್ಲ ನಾವ್ ಅಷ್ಟ ಹೊನ್ನಾವರ್ ಅಂಕರ್ ಹೋಗಿದ್ವಿ ಅದು ಒಂದ ಗೊತ್ತಾಯ್ತಾ ಹ್ಮ್ ಹಾ ಹಂಗೆ ಹೆಂಗಂದ್ರ ಮನನ ಜೊತಿ ಹೋದ್ರೆ ಹುಡು ಹುಡು ಹುಡು ಹುಡು ಕು ನೀರು ಕುೂಡ್ಸಲ್ಲ ಏನು ಕುಡ್ಸಲ್ಲ ಅವ್ರ
ಇಲ್ಲಾ ಫುಲ್ ಆರಾಮೋಗ ನೋಡ್ ರಾತ್ರಿ ಎಲ್ಲಾ ರಾತ್ರಿ ಎಲ್ಲ ಸಮುದ್ರದಾಗ ಮಕ್ಕಂಡ್ರ
ಮನೆನಾ ಜೊತೆ ಹೋಗ್ತೀವಲ್ಲಾ ಹಂಗೆ ಆಗದ್ದು
ಎಲ್ಲ ಸ್ನೇಹತ್ರು ಹೋಗಾರಲ್ಲ ಎಲ್ಲ
ಫುಲ್ ಹೆಂಗ್ ಗೊತ್ತ ಅಲ್ಲಿ ಇದ್ರೆ ಹೋಗಿ ಒಂದು ಒಂದ್ವರಿ ತಾಸ ಅದ ಹಡಗ್ನಾಗ ಹೋಗ್ತೀವ
ಹ್ಮ
ಅದ ಹಡಗ ಹೋಗ್ಬಿಟ್ಟದನ ನೆಕ್ಸ್ ಅಲೆ ತೀರಾ ಇದಕ್ಕ ಬೇರೆ ಕಡೆನ ಹೋಗ್ಬಿಟ್ವಿ ನಾವ್ ಅಲ್ಲಿ ಏನು ನೋಡ್ಲೇ ಇಲ್ಲ ಎರಡಾರಿಂದಾಗ ನಾ ಏಳು ಜಾಗ ನೋಡಿವಿ ನೋಡ್ ನಾವ್
ಇವರು ಹೋಗಿ ನಾಲ್ಕ್ ದಿನ ಆಯ್ತು ನೋಡ್ಯಾರ ಇವರು ಜಗ್ಗಿ
ಹ್ಮ
ಕುದುರೆ ಮುಖಕ್ ಹೋಗ್ಯಾರ
ಜಗ್ ಖರ್ಚಾಗತ್ತಲ್ಲ ಏಳ ದಿನ ಅಂದ್ರು ನಾವ್ ಎರಡು ದಿನಕ್ಕ ಒಂದ್ ಐದ್ ಸಾವಿರ ತನಕ ಬಂದಿತ್ತು
ಇವ್ರ ಅಷ್ಟ ಆಗುತ್ತೆ ಐದು್ ಸಾವಿರ ಓಬ್ರೇಜ್ ಹದ್ರ್ ಜನ ಹೋಗ್ಯಾರಲ್ಲಾ
ಹ್ಮ್ ಅಂದ್ರು ಮತ್ತೆ ಹೊರಗ್ ತಿನ್ನೋದ್ರು ದಿನದ ಇರ್ತದಲ್ಲ ಮತ್ತೆ
ಎಲ್ಲಾರ ಹಂಚ್ಕೊಂಡ್ ಮಾಡಿದ್ರ ಸರಿ ಹೋಗುತ್ತೆ ಆಗುತ್ತಾ ಎಲ್ಲಾರು ಸೇರಿ ಒಂದು ಹ್ಮ್ ನಲ್ವತ್ ಸಾವಿರದವರೆಗೂ ಹೋಗ್ಬಹದು
ಹ್ಮ್
ನಲವತ್ತವತ್ತು ಸಾವಿರ ಗಾಡಿ ಆಗತ್ತ ಅನ್ಸೆ ಒ ಇಪ್ಪತ್ತು ಸಾವಿರ
ಹ್ಮ್
ಹ್ಮ ಹ್ಮ ಮತ್ತೆ ಹ
ಹ್ಮ್ ನಾಗಿದ್ದೇನಲ್ಲ
ಹ್ಮ್ ನಾನ್ ಅದ ಹೇಳಿದನಲ್ಲ ಬೆಳಿಗ್ಗೆ ವ್ಯಾಯಾಮ ಸ್ಟಾರ್ಟ್ ಮಾಡೇನಿ
ಹ್ಮ್ ಎಷ್ಟ್ ದಿನ ಅಂತು
ನಲಜನ ಆತನೆ
ಎಷ್ಟು ನಾಲ್ಕ್ ದ ಆಯ್ತಾ
ಹ್ಮ್ ಒಂದು ಎರಡೂವರಿ ಮೂರ್ ಕಿಲೋಮೀಟರ್ ನಡ ನಡದು ಎರಡೂರೆ ಮೂರ್ ಕಿಲೋಮೀಟರ್ ನಡಯದ ಆದ್ಮೇಲೆ ಮತ್ತೊಂದ ಎರಡವರಿ ಮೂರ್ ಕಿಲೋಮೀಟರು ಓಡೋಗ ಅದಾದಮ್ಯಾಗ ಮತ್ತೆ ಒಂದಿಷ್ಟು ಯೋಗ ಮಾಡದು ಯೋಗ ಅನ್ನೋಕಿನ ಅದ ವ್ಯಾಯಾಮ.
ವ್ಯಾಯಮ
ಹ್ಮ್. ಅದಾದ್ಮೇಲೆ ಒಂದ ಐದ್ ನಿಮಿಷ ಧ್ಯಾನ.
ಜೋರಾಗ.
ಧ್ಯಾನ ಮಾಡ್ತಾ ಇದ್ದೀರಾ ಹೊರಗೆ ನಿಲ್ಲಿಸಬೇಕು ಎಲ್ಲರೂ ಅದು ಈಗಿನ ನಾಕ್ ದಿನ ಆಗ್ಯತ್ ನಾಕ್ ತನಕ ಮೈಕೈ ಬಾನಿ ಕಾಲು ನೋವು ಎಲ್ಲಾ ಆಗ್ಯಾವ.
ಅದು ಸ್ವಲ್ಪ ದಿನ ಹಂಗೆ ಆಗುತ್ತೆ ಆಮೇಲೆ ನಮ್ಗೆ ಈಗ ರೂಢಿ ಆಗುತ್ತಲ್ಲ ಅವಾಗೇ ಏನ್ ಅನ್ಸಲ್ಲ. ರೂಡಿ ಆಗ ತನಕ ಅಂಗೇ ಅದು.
ರೂಡಿಯ ಮಾಡ್ಕೇಬೇಕು ಮತ್ತ
ಈಗ ಎರಡು ದಿನ ಆಗದಲ್ಲ ಮೂರ್ ದಿನ ನಾಕು ದಿನ ಹಂಗಗತ್ತಾ ಇನ್ನ ಸ್ವಲ್ಪ ದಿನ ಹೋಗಕತ್ತ ಅಂದ್ರ ನಿಮ್ಗ ರೂಢಿ ಆಗತ್ತೆ. ಅವಾಗ ನಿನಗ್ ಬಿಟ್ರೆ ಮತ್ತೆ ಸ್ಟಾರ್ಟ್ ಆಕತದ ಮತ್ತ. ನೋವು ಆಗ ಚಲುವ ಅಂತದ ಮತ್ತೆ. ಬಿಟ್ಟ್ಮೇಲೆ ದಿನ ಹೋಗ್ತಿದ್ರೆ ಏನ್ ಅನ್ಸಲ್ಲಾ ಆಮೇಲಿದ್ದ ಇಲ್ಲಾದ್ರ ಕಾಲ್ ನೋಯದು ಮೈಕೈ ಎಲ್ಲ ಬ್ಯಾನ್ ಆಗದ ಹಂಗಗತ್ತ.
ಅದ ಬೆಳಿಗ್ಗೆ ಆರು ಗಂಟೆ ಐದುವರೆರಿಗೆ ಎದ್ರ ಗಂಟೆ ಆಗತ್ತ ಐದುವರೆಗ ಎದ್ರೆ ಅರ್ಧ ತಾಸು ಮನೆಯಿಂದ ಹೊರಗೆ ಬರಕ
ಹ್ಮ್
ಕೊಂಡು ನೀರ ಕೊಡದು.
ಎಲ್ಲ ನೀರೆ ಎಲ್ಲಾ ಹೊಡಿತ್ಯನಾ ನೀನಾ ಹೊಡಿಬೇಕಾನ ನೀರು ಗೀರು
ಹೌಂತ ಇವಕ್ ನೆಕ್ಸ್ಟ್ ಮೇಲೆ ಮನೆ ಆರ್ ಸಿ ಸಿ ಎಲ್ಲ ಮುಗ್ದೈತಿ ಲಾಸ್ಟಿಂಗ್ ಸ್ಟಾರ್ಟ್ ಆದ್ರೆ ಹೊಡು
ಹ್ಮ್ ಹ್ಮ್ ಈಗ ಆಲ್ಮೋಸ್ಟ್ ಮುಂಗಕ್ಕೆ ಬಂದದ ಅಂಗಂದ್ರೆ
ಆರಾಮದಿ ಅಲ್ಲ
ಹ್ಮ್
ಹ
ಏನು
ನಾನು ಆರಾಮದೇನಿ
ಹ್ಮ್ ಮತ್ತೆ ಇದು ಸ್ನೇಹತ್ರರ ನೋಡಕ್ ಹೋಗಿಲ್ಲ ನೀ ಇಲ್ಲಿ
ಹ್ಮ ಬರ್ತೀನಿ ಅಂದಾರ ಹೋಗಿಲ್ಲ ಹೋಗ್ಬೇಕು ನಾಳೆ ಇಲ್ಲ ನಡ್ದಾಗ
ಹ್ಮ್ ಹ್ಮ್
ಹ್ಮ್ಮ ಸರಿ ಹುಷಾರು
ಹ್ಮ್
ಹ್ಮ್